ಅಲೋ ನಮಸ.
ನೀವು ಕಿರಣ್ ಅಲ್ವಾ ಮಾತಾಡೋದು.
ಕಿರಣ್ ಅವರು ಏನ್ ನೀವು ಏನ್. ಸ್ಟಡಿ ಮಾಡಕ್ ಹಚ್ಚೀರಿ ಏನ್ ಮಾಡಕ್ ಹಚ್ಚೀರಿ.
ನಮ್ದು ನಾವು ಯು ಪಿ ಎಸ್ ಸಿ ಹೋಗ್ತಾ ಇದೀವಿ ಕೋಚಿಂಗು.
ಹೌದಾ.
ನಾವು ಬಂದ್ಬಿಟ್ಟು ಎಲ್ಲಾ ಕೋಚಿಂಗ್್ಟ್ಟ ಸ್ಟೂಡೆಂಟ್ಸ್ ನಾವು.
ಹೌದಾ ಏನು ಈ ಎ ಬಿ. ಬಿ ಎಸ್ ಬಿ ಎಮ್ ಎಸ್ ಆತರ ಏನು ಟ್ರೈ ಮಾಡ್ಲಿಲ್ಲ ಎಕ್ಸಾಮ್ ಲಾಂಗ್ ಟರ್ಮ್ ಏನಾರು ಹೋಗಿದ್ರೆ ಏನ ಹೆಂಗ ಮಾಡಿದ್ರೆ. ಏನ್ ಕಂಪ್ಯೂತಿಟಿವ್ ಹೇಳಕ್ ಅಚ್ರಿ.
ನಾವು ಫಸ್ಟ್ಿಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ನಮ್ದಲ್ಲ ಪಿ ಸಿ ಎಂ ಬಿ ಮಾಡಿದ್ದು ಟ್ವೆಲ್ತ್.
ಹಾ ಹ.
ದ್ ಮಾಡ್ಕೊಂಡು ನಾವು ಒಂದ್ ವರ್ಷ ಲಾಂಗ್ ಟರ್ಮ್ ಅಂತ ಬೆಂಗಳೂರಲ್ಲಿ ಕೋಚಿಂಗ್ ತಗೊಂಡಿದ್ವಿ.
ಹೌದಾ ಲಾಂಗ್ ಟರ್ಮ್ ಹೋಗಿದ್ರೆ ಬೆಂಗ್ಗಳೂರಿಗೆಗ ಹೋ ಇದ್ರಾ.
ಹಾ ಬೆಂಗ್ೂರ್ಗೋಯ್ದ ನೀಟ್ ಅಂತ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟೆನ್ಸ್ ಟೆಸ್ಟ್ ಅಂತ ಅದು.
ಹಾ.
ಅದಕ್ಕಂತ ಕೋಚಿಂಗ್ ತಗೊಂಡಕ್ ಹೋದ್ವಿ ಅದು ಯ ಬಿ ಆರ್ ಅಂತ ಲಾಂಗ್ ಟರ್ಮ್.
ಹ್ಮ್.
ಆಹ ಅಲ್ಲಿ ಹೋದಾಗ ನಮ್ದ ಅದು ಎರಡು ಲಕ್ಷ ಫೀಸು.
ಟು ಲಲೆಕ್ಸ್.
ಟೂ ಲ್ಯಾಕ್ಸ್ ಬಂದು ಅದೆಲ್ಲ ವಿತ್ ಹಾಸ್ಟೆಲ್ ಕಮ್ಮಿ ಎಲ್ಲಾ ಫೆಸಿಲಿಟೀಸ್ ಇದವು. ರೆಪ್ಯುಟೆಡ್. ಟೀಚರ್ಸ್ ಎಲ್ಲಾ ಇದ್ರು ಎಲ್ಲಾ ಬುಕ್ಸ್ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ರು. ಅಲ್ಲಾ ವಿ ಬಿ ಆರ್ ಅಂತ ಬೆಂಗಗಳೂರಲ್ಲಿ.
ಹಾ.
ಅದೆಲ್ಲ ಅಲ್ಲೇ ಎಲ್ಲ ಯಏಲಂಕ ರೋಡ್ ಅಲ್ಲಿ ಹತ್ರ ಬರುತ್ತೆ.
ಹ್ಮ ಹೆಂಗಿತ್ರಿ ಅಲ್ಲ ಎಲ್ಲ ಲಾಂಗ್ ಟರ್ಮು ಎಲ್ಲಾ. ಫಿಸಿಿಕ್ಸ್ ಕೆಮಿಸ್ಟ್ರಿ ಸ್ಟಾಫ್ ಎಲ್ಲ ಹೆಂಗತ್ರಿ ಫಿಜಿಕ್ಸ್ ಮೇನ್ ಫಜಿಕ್ಸ್ ಚಲೋ ಇರರುವಬೇಕಕ್ಕಲ್ಲ
ಹೌದು ಫಿಸಿಕ್ಸ್ ಚೆನ್ನಾಗಿತ್ತು ಕ್ಲಾ ಎಲ್ಲಾ ಅಭ್ಯಾಸ ಇಂಟ್ರಾಕ್ಷನ್ ಎಲ್ಲ ಚೆನ್ನಾಗಿತ್ತು ಅವ್ರು ಹೇಳ್ಕೊಡೋ ಸ್ಟೈಲಿ ಎಲ್ಲ ಬಯಾಟೋಡಿಸ್ತಿದಿಲ್ಲ ಕಾನ್ಸೆಪ್ಟ್ ಕ್ಿಯರ್ ಮಾಡಸ್
ಹಾ ಮೇನ್ ಕಾನ್ಸೆಪ್ಟ ಫಿಸಿಕ್ಸ್ ಅಂದ್ರೆ ಕಾನ್ಸೆಪ್ ಕ್ಲಿಯರ್ ಆಗ್ತರಿ ಫಾರ್ಮುಲಸ್ ಬೈಪಾಟ್ ಹಾಕ್ಬಾರ್ದು ಮೇನು ಹೌದು ಕಾನ್ಸೆಪ್ಟ್ ಎಲ್ಲ ಕಲ ಕರೆಕ್ಟ್ ಕ್ಲಿಯರ್ ಆಗ ಹೇಳ್ಿದ್ರ ಎಲ್ಲ ಫಿಸಿಕ್ಸ್
ಹೌದು ಒಬ್ರು ಚೆನ್ನಾಗ್ ಹೇಳ್ತಿದ್ದಿಲ್ಲ ಮಂಜು ಮನೋಜ್ ಸರ್ ಅಂತವ್ರು
ಹೌದಾ ಅಯ್ಯನ್ ನಿಮ್ ಟ್ರ್ಯಾಕ್ ವೈಸ್ ಇದ್ವಾ ಅಲ್ಲಿ ಏನಾರ ಫಿಸಿಕ್ಸ್
ನ್ನು ಫಿಸಿಕ್ಸ್ ಅಲ್ಲಿ ಅಲ್ಟ್ರಾ ಹಕು ಒಂದು ಮನೋಜ್ ಸಾರ್ ಅಂತ ತಗೊತಿದ್ರು ಒಂದು ನಾಗರಾಜ್ ಸಾರ್ ಅಂತ
ಹಾ
ನಾಗರಾಜ್ ಸಾರ ಬಹಳ ಚೆನ್ನಾಗಿ ಹೇಳ್ತಿದ್ರು
ಹಾ ಅದು ಯಾವ ತರ ಡಿವೈಡ್ ಮಾಡಿದ್ರಿ ಟ್ರ್ಯಾಕ್ ವೈಸ್ ಅಂದ್ರ ಏನು ಇವರು
ಇವ್ರು ಯಾವ್ ತರ ಅಂದ್ರಗನ ಇವ್ರ ಯಾವ್ತ ಯಾವ್ ಗ್ರೂಪ್ ಇರುತ್ತೆ ಚೆನ್ನಾಗಕ ಕೊಡ್ತಾರ ಹಂಗ
ಓಹ ಹ ಗ್ರಿಪ್ ಹ ಕರೆಕ್ಟ್ ಅದು ಮೇನ್ ರೀ ಗ್ರಿಪ್ ಯಾವ್ದು ಫುಲ್ ಕಾನ್ಸೆಪ್ಟ್ ಕ್ಲಿಯರ್ ಇರುತ್ತಾ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ತದೆ ಆಟಪಿಕ್ ಅವರೇ ಮಾಡಿದ್ರೆ ಚಲೋ ಈಗ ಸ್ಟೂಡೆಂಟ್ಸ್ ಗ ಅರ್ಥ ಆಗ್ಬೇಕು ನೋಡಿ ನೋಡ್ರಿ ಕ್ಲಿಯರ್ ಆಗಿ
ಹ ಅದ್ನನ್ ಅ್ ಯಾವ್ದ ಯಾವ್ ರೀತ ಬೇಕೋ ಅವ್ರು ಯಾವ್ದ್ ರೀತಿ ತಕೊಂಡ್ರು ಹೇಳ್ತಿದ್ರು
ಹಾ ಹೌದ
ಗ ಎಲ್ಲಾ ಮೂರು ಸಬ್ಜೆಕ್ಟ್ಲ್ಲೂ ಮೂ ಎರಡು ಎರಡ್ ಟ್ರ್ಯಾಕ್ ಆರು ಆರ್ ಟ್ರ್ಯಾಕ್
ಹಾ
ಹ್ಮ ಬಯಲಜಿಲ್ಲ ಜುವಲಜಿ ಬಾಟನಿ ಅಂತಿತ್ತು
ಹ
ಅವೆಲ್ಲ ಎವಿ ಸಿಲೆಬಸ್ ಅವು ಟ್ವೆಂಟಿ ಎಪ್ಪತ್ತೆರಡು ಚಾಪ್ಟರು ಫಸ್ಟ್ ಪಿ ಯು ಸಿ ಆಮೇಲೆ ಏಳ ಒಂಬತ್ ಚಾಪ್ಟರ್ ಸೆಕೆಂಡ್ ಪಿ ಯು ಸಿ
ಹಾ ರೀ
ಅಷ್ಟ ಜುುವಾಲಜಿ ಆಂಗುಣ
ಓ ಆಥರ ನ್ು ನೀವು ಈ ಜುವಾಲಜಿ ಬಟ್ನ ಎರಡು ಬಯಾಲಜಿ ಫುಲ್ ಏನ್ ತ್ರೀ ಸಿಕ್ಸ್ಟಿ ಆಲ್ಮೋಸ್ಟ್ ಅಲ್ ತ್ರೀ ಫಾರ್ಟಿ ಪ್ಲಸ್ ಮಾಡಿದ್ರೆ ಚಲೋ ಅ ಅಸ್ತತ್ ಅಲ್ರರಿ
ಹೌದು ಅದು ಫುಲ್ ಚಲೋ ತ್ರೀ ಫೋರ್ಟಿ ಅಂತಂಗ ಬಂದ್ರಗಿನ ಸೀಟ್ ಜಲ್ದಿ ಕನ್ಫರ್ಮ್ ಆತಾವ ರ್ಯಾಂಕಿಂಗ್ ಚೆನ್ನಾಗ್ ಬರುತ್ತೆ
ಹಾ ಹೌದ್ರೀ ಕರೆಕ್ಟ್ ರ್ಯಾಂಕಿಂಗ್ ಬಯಾಲಜಿ ಗ್ರಿಪ್ ಇರ್ಬ್ರ ಫುಲ್ ಅಂದ್ರೆ ಏನಾದಾರ ನೀಟ್ ಕ್ರ್ಯಾಕ್ ಮಾಡ್ಬೇಕು ಎಮ್ ಬಿ ಬಿ ಎಸ್ ಮಾಡ್ಬೇಕ ಅಂತ ಅಂತತ್್ರ ಹ ಅದ್ರಾಗ ಅದ್ರಾಗ ಕೂಡ ಟಫ್ ಚಾಪ್ಟರ್ಸ್ ಬಂದ ಇ ಅದ ಅಂತ ಇದ್ರೀ ನಮ್ ಫ್ರೆಂಡ್ಸ್ ಮ್ಯಾಲಿಕುಲರ್ ಪ್ರಿನ್ಸಿಪಲ್ ಏೆನ್ಸ್ ಅದರಲ್ಲಿ ಸ್ಪ್ ಕೂಡ ಪ್ರಾಬ್ಲಮಸ್ ಕೇಳ್ತಾರಪ್ಪಾ ಅಂತ ಅ
ಹೌದು ಮಾಲ್ಕ್ಯುಲರ್ ಆಫ್ ಇನ್ನರಿಟನ್ಸ್ ಅಂತಿತ್ತು ಆಮೇಲೆ ಪ್ರಿನ್ಸಿಪಲ್ ಆಫ್ ಇನ್ನರಿಟನ್ಸ್ ಆಮೇಲೆ ಜೆನೆಟಿಕ್ಸ್ ಅಂತ ಒಂದ್ ಚಾಪ್ಟರ್ ಇತ್ತು
ಓಹ ಅದ ಅದ್ರ ಕೂಡ ಪ್ರಾಬ್ಲಮ್ಸ್ ಕೇಳ್ತಿದ್ರ ಅಂತರ ಹೌದೇನ್ರೀ
ಅಪ್ಲಿಕೇಶನ್ ಎಲ್ಲಾ ಅಪ್ಲಿಕೇಶನ್ ಬೇಸ್ಡ್ ಮೇಲೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿ ಕೊಡ್ತಿದ್ರು ಅವ್ರೆ
ಅಂದ್ರೆ ಅವ ಒಂದ್ ಸ್ವಲ್ಪ ನೀಟ್ ಅಂದ್ರೆ ಎಷ್ಟು ಎಷ್ಟ ವರ್ಷ ಬರಿತೀರಿ ನೀವ್ ನೀಟ್
ನೀಟು ಅದು ತ್ರೀ ಅವರ್ಸ್ ಎಕ್ಸಾಮು
ಹಾ ರೀ
ಸೆವೆನ್ ಟ್ವೆಂಟಿ ಮಾರ್ಕ್ಸ್ಗಿರುತ್ತೆ ಅದು
ಹ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಹ ಒಂದ್ ಕ್ವಶನ್ ಎಷ್ಟ್ ಮಾರ್ಕ್ಸ್ ಹೇಗಿರಿ ಒಂದ ಕ್ವಶನ್ ಎಷ್ಟ ಮಾರ್ಕ್ ಸಿಗ್ರಿ ಹ ಏನಾದ್ರು ಮೈನಸ್ ಗಿನಸ್ ಇರ್ತವ ಈಗ ಇದಯ್ತ
ಹೌದು ಇ ಇರ್ತವೆ ಒಂದ್ವಶನ್ ತಪ್ಪ ಹಾಕಿ ಅಂದ್ರೆ ಮೈನಸ್ ಒಂದ ಮಾರ್ಕ್ ನೀನ್ ಸುಮನೆ ಹಾ ಹಕಂಗಿಲ್ಲ
ಓ ಅ ಅಂದ್ರ ಮೈನಸ್ ಮೈನಸ್ ಆಗ್ಬಾರ್ದ್ರಿ ಮ ಮೈನಸ್ಕ ಎದ್ದ ಹೋದ್ರೆ ಮತ್ತೆ ಜಾಸ್ತಿ ಇದಾಕವ್ರಿ ಗೊತ್ತಿರಾ ಅಷ್ಟೇ ಹಕ್ಬೇಕ ಅಲ್ರರಿ ಹೆಂಗಂದ್ರೆ
ಹೌದ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗೊತ್ತೈತಂದ್ರೆ ಆಗ್ಬೇಕು ಇಲ್ಲಾಂದ್ರೆ ಹಂಗಗೆ ಬಿಟ್ಟ ಬರ್ಬೇಕು
ಹಾ ಈ ಫಸಿಸಿಕ್ ಟಫ್ ಅಂತ ಈಗ ಫಟಿವ್ವ್ನ್ಸ್ ಏನಿಲ್ಲ ಅಂದ್ರ ತರ್ಟಿ್ಶ್ನ್ಸ್ ಗೊತ್ತಿತ ತರ್ಟಿ ಅಷ್ಟೇ ಆಗ್ಬಬೇಕು ಸು್ನೆ ಮೇಲೆ ಫಿಫ್ಟೀನ್ ಹಾಕೆಂದ್ರ ಸುಮ್ನೆ ಮೈನಸ್ ಮಾಡಕ ಬಾರಾರೆ
ಹೌದು ತರ್ಟಿ ಕ್ವಶನ್ಸ್ ಅಲ್ಲಿಗೆ ಒನ್ ಟ್ವೆಂಟಿ ಮಾರ್ಕ್ಸ್ ಆಗುತ್ತೆ
ಹಾ ಸಾಕ್ರಿ ಹಂಡ್ರೆಡ್ ಗ್ಲಸ್ ಆದ್ರೆ ಸಾಕಂತ
ಫಿಸಿಕ್ಸ್ ಎಲ್ಲ ಹಂಡ್ರೆಡ್ ಕ್ರಾಸ್ ಆದ್ರಗ ಚೆನ್ನಾಗಿರುತ್ತೆ ರ್ಯಾಂಕಿಂಗು ಬ ಬಯಲಜಿ ತ್ರೀ ಸಿಕ್ಸ್ಟಿ ತ್ರೀ ಫಾರ್ಟಿ ಅಂತ ತೆಗಿಬೇಕು ಕೆಮಿಸ್ಟ್ರಿ ಒಂದು ಒನ್ ಟ್ಂಟಿ ಒನ್ ಫಿಫ್ಟಿ ಅಂತ ಹೇಳಿದೆ ಒಳ್ಳೆ ರ್ಯಾಂಕಿಂಗ್ ಗೌರ್ಮೆಂಟ್ ಕಾಲೇಜ ಅಲ್ಲಿ ಸಿಕ್ತತ್ ಕಾ ಎಂಬಿ ಬಿ ಎಸ್ ಸೀಟ್
ಕಟ್ ಆಫ್ ಎಲ್ಲಾ ಹೆಂಗ ಇರುತ್ತರಿ ನಿಮ್ಗೆ ಇದು
ಅದು ಎಲ್ಲಾ ಎಕ್ಸಾಮ್ಲ್ಲಿ ಡಿಪೆಂಡ್ ಎಕ್ಸಾಮು ಲೂಸ್ ಇ ಇಂದ್ರೆ ಕಟ್ ಆಫ್ ಮಾಲಲೆ ಇರುತ್ತೆ ಎಲ್ಲ ಸಿಕ್ಸ್ ಹಂಡ್ರೆಡ್ ತೆಳಗ್ ಬರೋದಿಲ್ಲ ಕಟ್ ಆಫ್
ಹಾ
ಎಕ್ಸಾಮ್ ಏನೇನು ಫುಲ್ ಟಫ್ ಆಗಿತ್ತ ಅಂದ್ರೆನ ಫೋರ್ ಹಂಡ್ರೆಡ್ಗೆಲ್ಲ ಬಂದ್ಬಿಡುತ್ತೆ ಹೌದ ಕ್ಯಾಟಗರಿ ವೈಸ್ ಇರುತ್ತೆ ಎಲ್ಲ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಸಿಕ್ಸ್ ಟ್ವೆಂಟಿ ಆ ತರ ಇರುತ್ತೆ ಹ ಎಸ್ಸ ಎಸ್ಟಿ ಅಂತ ಏನನ್ ಬಂದ್ರೆ ತಳಗ ಬರುತ್ತ
ಮತ್ತೇನ್ ಹೆಚ್ಗೆ ಹೆಂಗಂತಾರಲ್ರಿ ಅದು ಕೂಡ ಹೆಚ್ಗೆ ರೀ ಅವಕಲ್ಲಾ ರಿಸರ್ವೇೇಶನ್ ಇರುತ್ತ ಅನಲ್ರಿ
ಹೌದು ರಿಸರ್ವೇಶನ್ ಹೆಚ್ ಕೆ ಆಮೇಲೆ ಆ ರೂರಲ್ ಕೋಟ ಆಮೇಲೆ ಕನ್ನಡ ಮೀಡಿಯಂ ಕೋಟ
ಓ ಅವಕ್ಕೆಲ್ಲ ರಿಸರ್ವೇೇಶನ್ ಇರುತ್ತೆನ್ ಹೆಂಗ ಅಂದ್ರ
ಬರ್ತವೆ ಅವನ್ನಲ್ಲ
ಹಾ ಇದು ಏನ ಇದು ಒ ಬಿ ಸಿ ಸ್ಟೂಡೆಂಟ್ಸ್ ಇನ್ನೊಂದು ಇ ಬ್ಲ್ಯ ಸರ್ಟಿಫಿಕಟ್ ಅಂತ ಇ ಅದು ಕೂಡ ಅದಕ್ಕೂ ಇಷ್ಟ ಪಾರ್ಸೆಟ್ ಅಂತ ಇತ್ತ ಅಂತ ಹದೇನ್
ಹೌದು ಇಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಅದೊಂದು ಜನರಲ್ ಕ್ಯಾಟಗರಿಗ ಅದೊಂದು ಸ್ಪೆಷಲ್ ಕೋಟ ಅದಕ್ಕ ಅದಕ್ಕ ಇ ಇತವೆ ಚೀಟ್ಸ್ ಯೂಸ್ ಮಾಡ್ಕೊಂತಾರ ಸ್ಟೂಡೆಂಟ್ಸ್
ಹಾ ವೆದರ್ ಎಲ್ಲ ಹೆಂಗ ಐತೆ ರರಿ ನಿಮ್ ಸೈಡ್ ಎಲ್ಲ ನಮ್ ಸೈಡ್ ಅಂತ ಫುಲ್ ಇವಾಗ ಮಳೆ ಬರೋದು ವಾತಾವರಣ ಎಲ್ಲ ಐತೆ
ನಮ್ದು ಹಂಗೆ ಲೈ ಲೈಟ್ ಆಗ ಬರ್ತಾ ಇದೆ ಅಷ್ಟೊಂದ ದಿನ ಮಳೆ ಆಗ್ತಿಲ್ಲ
ಹಾ
ಅಂದ್ರೆ ಚೆನ್ನಾಗಿರುತ್ತೆ ಇ ರೈತರೆ ಎಲ್ಲ ಹೊಲ ಹಚ್ಚಿ ಬಿಿಟ್ಟಿದ್ದಾರೆ ನೆಲ್ ಹಚ್ಚಿದ್ದಾರೆ
ಹಾ ಹೌದೇನ್ರಿ
ಸ್ಟಾರ್ಟ್ ಮಾಡಿದ್ದಾರೆ ಕಾಯ್ತಾ ಇದಾರೆ ಮಳಿಗೋಸ್ಕರ
ಹೌದೇನು
ಶಿವಮೊಗ್ಗ ಅಂತಲ್ಲ ಮಳೆ ಆದ್ರೆ ನಮ್ದುಂಗಭದ್ರ ಡ್ಯಾಮಿಗೆ ನೀರ್ ಬತ್ತೆ
ಹಾ
ಅಲ್ಲೇ ಆಗ್ತಾ ಇದ ಅವಲ್ಲ ಗಾಜನೂರ್ ಡ್ಯಾಮ ಇಂದ ನೀರ್ ಬಿಟ್ಟ ಇಟ್ಟ ಹ ಈಗ ಅರಪನಹಳ್ಳಿ ಎಲ್ಲ ಬರ್ತಾ ಇದಾವ ನೀರ
ಹೌದ ನಮ್ ಸೈಡ್ ಇದು ಮೆಕ್ಕೆಜೋಳ ಜಾಸ್ತಿ ಬೆಳಿತಾರ
ಮೆಕ್ಕೆೆಜೋಳ ಮೆಕ್ಕೆೆಜೋಳ ಏನ್ ಎಷ್ಟ್ ತಿಂಗಳದ ಬೆಳೆ ಅದು
ಅದು ಅದು ಈಗ ಹುಟ್ಟಿ ಈಗ ಹಾಕಿ ಮೇಲೆ ಒಂದ್ ಒಂಬತ್ ದಿವ್ಸಕ್ಕೆ ಬೆಳ ಇದು ಉಡ್ತಾತಾರೆ ಅಂದ್ರೆ ಈಗ ನಮಗೆ ಮಳೆ ಎಲ್ಲ ಆಗಿ ಚಲ ನೋಡ್ರಿ ಇವಾಗ ಎಲ್ಲ ಒಂದೊಂದ್ ಗಏನ್ ಆಗ್ಯವ್ರಿ ಅ್ರ ನಾವೆಲ್ಲ ಜೂನ್ ಸ್ಟಾರ್ಟಿಂಗ್ ನೇ ಹಾಕಿದ್ರಿ ಯಾಕಂದ್ರೆ ಅವಾಗ ಒಂದ್ ಸ್ವಲ್ಪ ಕರೆಕ್ಟ್ ನಮ್ ಮಳೆ ಬಂದಿತ್ರಿ ಜೂನಿಗೆ ನಮ್ ನಮ್ ಸೈಡ್ ಎಲ್ಲಾ ಅವಾಗ ಅವಾಗ ಯಾಕೆ ಹಾಕಿದ್ರಿ ಅದ ಅವಾಗ ಹಾಕಿದಿಂದ ಇವಾಗೆಲ್ಲ ಕರೆಕ್ಟ್ ಇದೈತ್ ಈಗ ನಮ್ ತೋಟಕ್ ಕೂಡ ನೀರ್ ಬೇಕಾಗಿಲ್ರರಿ ನೀ ಈಗ ನಮ್ದು ಕರೆಂಟ ಇಂದು ಯಾವಾಗ ಅವಾವಾಗ ಕೊಡ್ತಿರ್ತಾರೆ ಸರಿ ನಮ್ ನಮ್ ಸೈಡೆಲ್ಲ ಇವ ಮಳೆ ಬರ್ತಾ ಇದದೆ ನೋಡ್ರಿ ಅದ ಕೂಡ ನೀರ್ ಕಟ್ಟೋದ್ ಬೇಕಾಗಿಲ್ರರಿ ಕರೆಕ್ಟ್ ಟೈಮ್ ಇದಾಗಕಚತಿ ಮಳೆ ಈಗ ಅದಕ್ಕ ಏನ ಅದಕ್ ತೋಟಕ್ಕೆ ಹೆಂಗಿದೆ ಜಿಗ್ಗನ್ ಇರ್ಬೇಕ ರೀ ಎಏಲೆಬಳ್ಳೆ ತೋಟಕ್ಕೆ ನಮಗೆ ಎಂಗ ನೈ ನೈಟ್ ನೈಟ್ ನೈಟ್ ಕಟ್ಟಕ್ ಹೋಗ ಹೋಗಕಕತ್ ರೀ ಕರೆಂಟ್ ಇಲ್ಲ ಅಂದ್ರೆ ಅದಿ ಏನ್ ಮಾಡ್ತತಿವ ಅಂತ ಅಂದ್ರೆ ಈಗ ಮಳೆ ಬರ್ತದದೆ ಇವಾಗ ಏನಲ್ ನಾವ್ ಅದಕ್ಕೆ ನೈಟ್ ಕಟ್ಟ ಬದಲಿ ಏನ್ ಮಾಡ್ತತಿವ ನೈಟ್ ಆ ಮೋಟ್ರ ಹೋಗಿ ಆನ್ ಮಾಡಿ ಬಂದ್ ಉಟ ಇರ್ತರಿ ಒಂಡದಾಗ ಸುಂಬಿ ಇರ್ತೈತ್ರಿ ಅಷ್ಟೇ ಆನ್ ಮಾಡಿ ಬಂದ್ಬಿಡ್ತವೆ ಒಣ್ಣದ ತುಂಬಿ ಇರುತ್ತೆ ಬೆಳಿಗ್ಗೆ ಎಲ್ಲೆಲ್ ಬೇಕಾ ಅಲ್ಲೆಲ್ಲಿ ಕಟಿಯನ್ ಬಿಡ್ತಾವ್ರೀ
ಹಾ ಹಾ ನಮ್ದ್ ಹಂಗಿಲ್ಲ ಏಳ್ ತಾಸ ಕರೆಂಟು ನಾವ್ ಹಂಗ ಡೈರೆಕ್ಟ್ ಹೊಲಕ್ ಇಡ್ತೀವಿ ನೀರು
ಹೌದಾ ಇಲ್ರಿ ಮತ್ತೆ ನಾವು ನೈಟ್ ಎಲ್ಲ ಇದ್ರಕ ಅಲ್ರಿ ಅಂದ್ರೆ ಸಾಲ್ ಸಾಲ್ಗಳಕ ಎಲ್ಲ ಸಪ್ ಸಪ್ರೇಟ್ ಮಾಡ್ತರ್ಬೇಕಲ್ರರಿ ಈಗ್ ಒಂದಕ್ಕೆ ಹೋಯ್ತಂದ್ರೆ ಜಾಸ್ತಿ ಶಿಸ್ತಾನ ಆಗಿಬಿಡ್ತತಿ ಒಂದೊಂದ್ಸಲ
ಸ್ಪೀಡು ಆಗತ್ತೆ ಜಲ್ದಿ ಆಗತ್ತೆ ಕೆಲ್ಸ ಹಾ ನೀರುದ ಸ್ಪೀಡ್ ಆಗ ಅರಿತಾವಲ್ಲ
ಹಾ ರೀ ಹೌದು ಅದಿಕ್ಕೆ ಈಗ ಹೊಂಡೆ ನಾವವು ಒಂದೇ ದೊಡ್ಡ ಹಂಡ ಮಾಡ್ಬಿಟ್ಟವ್ರಿ ಫುಲ್ ಎಲ್ಲ ಅಂದ್ರ ಏಾದ್ ಮೂರ್ ಎಕರೆ ತೋಟ ಐತಿರಿ ನಮ್ದು ಅದ ಅದಿ ಫುಲ್ ಮೂರ್ ಎಕರೆ ಆಾಗ ಮಾಡಿ ಮಾಡ ಮಟ್ಟರ್
ಹಾ
ಹಾ ಅದಕ್ಕೆ ಫುಲ್ ಮೂರ್ ಎಕರೆ ಹಂಗ್ ಮಾಡ್ಕೊಂಡವ್ರೀ ಆಯ್ತು ಒಂದ್ಸಲ ನೈಟ್ ಫುಲ್ ಅದು ತುಂಬತ್ ಅಂದ್ರೆ ಮುಗತ್ರಿ ಆರಾಮ್ ಎರಡ್ ದ್ ಎರಡ್ ದಿವ್ಸ ಆರಾಮ್ ಕಟ್ಟ ಹೋದ್ರಿ ವರ್ಡ್ರ
ನಿಮ್ ಕಡೆ ಎಲ್ಲಾ ನೀರಿಂದೇನ್ ಬರ ಇಲ್ವಾ
ಇಲ್ರರಿ ಹಂಗೇನಿಲ್ಲ ಅಂದ್ರೆ ಯಾವಾಗ ಎಷ್ಟು ಒಂದ್ ಮೂರ್ ನಾಕ್ವರ್ಷದ ತೊಳಗ ಒಂದಟ್ಟು ಬಂದಿತ್ತುತ್ತು ಇವಾಗೇನಿಲ್ಲಲ್ಲ
ಎಲ್ಲ ಬೋರ್ವೆಲ್ ನೀರ ಏನಾದ್ರ ಖಾಲಿ ಹೂವು ಏನಾದ್ರೂ ಹೊಳೆ ಅಂತ ಹಾ ಹಾ ಬೋರ್ವೆಲ್ಲ ಹಾಕ್ಸಕ್ಕೆಲ್ಲ ಖರ್ಚು ಜಾಸ್ತಿ ಬರುತ್ತೆ ನೆ
ನಮ ನಮ್ ಸೈಡಹಂಗೆ ಹ ವರೆ ಎಲ್ಲ ಹಿಂಗಗೆ ಬೀಳ್ತವ ರೀ ನಮ್ ಸೈಡ್ ಎಲ್ಲ ಸಿಕ್ಸ್ ಹಂಡ್ರಡ್ಏಟ್ ಹಂಡ್ರೆ ಫಿಫ್ಟಿ ಬೀಳ್ತರಿ ವಾಟರ್
ಹಾ ಹಾ
ಬೀಳ್ತ್ರಿ ಹಂಗೇನಿಲ್ಲ ಒಟ್ಟು ಅಂದ್ರ ಪಾಯಿಂಟ್ ಕರೆಕ್ಟ್ ಮಾಡಿರಕ್ ಒಂದೊಂದ್ ಫೇಲರ್ ಕೂಡ ಆಗ್ಯವ್ರಿ
ಹಾ
ಪಾಯಿಂಟ್ ಕ ಪಾಯಿಂಟ್ ಕರೆಕ್ಟ್ ಇತ್ ಅಂದ್ರೆ ಮುಗತ್ರಿ
ಹಾ
ಹ್ಮ್ ನಿಮ್ ನಿಮ್ ಸೈಡ್ ನು ಬೋರ್ಲ್ಲ ಏನಏ ನದಿಗೆ ಇದು ಮಾಡ್
ನಮ್ದು ಮೂರು ಮೂರು ಡಿಪಾರ್ಟ್ಮೆಂಟ್ ನಮ್ದು ಒಂದು ಕೆನಾಲ್ ನೀರಿಂದ ಕಲೆವು ನೀರಿಂದ ಬರ್ತವೆ ಒಂದು ರಿವರ್ ತುಂಗಭದ್ರಾ ರಿವರ್ ಡೈರೆಕ್ಟ್ ನಿಯರ್ ಪಂಪ್ ಸೆಟ್ ಪಂಪ್ ಲೈನ್ ಪೈಪ್ ಲೈನ್ಂದ ಬರ್ತವೆ
ಹಾ
ಇನ್ನೊಂದು ಗ್ರೌಂಡ್ ವಾಟರ್ ನಿಮ ತರ ಹಂಗು ಬರ್ತವೆ ಮೂರಿಂದ ನಮ್ಗೆ ಆ ಟೈಮನಾ ಯವಾಗ ಯಸ್ ಮಾಡಿಕ ಅಂತಿವಿ
ಓಹ ಆತರ
ಚೋಸ್ ಮಾಡ್ರೆ ರಿವರ್ ತುಂಗವರ್ಧನ ನದಿಯಿಂದ
ಹಾ
ಎಂದ ಪೈಪ್ಲೈನ್ ಹಾಕೊಂಡ್ ಬಂದೀಿವವಿ ನಾವು ಸ್ವಂತ ಖರ್ಚಿಂದ ಅಲ್ಲಿಂದ ನಾವಂಗ
ಬ ಅಂದ್ರೆ ಕರೆಂಟ್ ಇರ್ತವನ್ರಿ ನಿನ್ ಸೈಡ್
ಇಲ್ಲ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಏಳ್ ತಾಸ ಅಷ್ಟ್ರಗೆ ನಾವು ಏಳ್ ತಾಸ ಯೂಸ್ ಮಾಡ್ಕಕಂತೀವಿವಿ
ಹೌದ ಹೌದು ಅದೇನ ಈಗ ನೀವು ಗದ್ದೆೆಗೆ ಏನ ಡೈಲಿ ಬಿಡ್ತರಿ ಏ ಯಾವ ಬ ಬಿಡ್ತೀರಿ ವಾಟರ್
ಅದು ಜಾಸ್ತಿ ನೀರ್ ಕುಡಿಯತ್ತಾರ ಡೈಲಿ ಬಿಡ್ತಾನೆ ಇರ್ಬೇಕಕ್ ನೀರ್
ಹೌದೇಏನ್ರಿ
ಅದು ಒಂದ ದಿನ ಕಡಿಮೆ ಆಯ್ತ ಅಂದ್ರಗೂ ಒಣ ಹೋಗ್ವಾ ಚಾನ್ಸಸ್ ಜಾಸ್ತಿ ಇರ್ತತೆ
ಹಾ
ಡೈಲಿ ನೀರ್ ಅದು ಎಷ್ಟ್ ತನ ಇಡೋ ನೀರ್ ಕುಡಿತಾನೆ ಇರ್ತತ್ತೆ
ಹೌದ ಎನ್ರಿ
ಹಾ
ಹ್ಮ್್ಮ್ ಆತರ ಒಟ್ಟೆ ಎಷ್ಟು ಎಷ್ಟ್ ಬಿಟ್ರು ನಂದ ಸಾಲಲ್ದೇ ರೀ ಅದೇ ನೀವೇನ್ ಬೆಳಿಗ್ಗಿಳಿ ಚ ಏನ್ ಮಾಡ್ತೀರ ಒಂದೇ ಆಗ್ತಾರ
ಇಲ್ಲ ನಮ್ದೆಲ್ಲಾ ಮಣ್ಣು ಅಡ್ಜಸ್ಟ್ ಆಗ್ಬಿಟ್ಟತೆ ಬರೀ ರೈಸಗೆ ನೆಲ್ಲಿಗೆ ಅಡ್ಜಸ್ಟ್ ಆಗ್ಬಿಟ್ಟತ್ತತೆ
ಹೌದಾ ಹಂಗಂದ್ರೆ
ಚೇಂಜ್ ಮಾಡ್ತಿೀವಿ ಅವಾಗವಾಗ ಒಂದೊಂದ್ಸಲ ನಾವು ನಿಮ್ಮಂಗ ಮೆಕ್ಕೆಜೋಳ ಬೆಳಿತೀವಿ
ಹೌದಾ
ಅಲ ಚೇಂಜ್ ಮಾಡಬೇಕು ವಸ್
ಆಯ್ತ್ ಆಯ್ತ್ ರೀ ಒಂದ್ ಕಾಲ್ ಬರ್ತಿದ್ದೆ ಆಮೇಲೆ ಮಾಡ್ತೀನಿ ಅಂತೆ ಏನಾದುರು ಬೇಕಿದ್ರೆ ಇನ್ಫಾರ್ಮ್ಸ್ ಸರಿ ಹಾಂ